ಜಯ್ಪ್ರಾದ ಕೇಳಸ್ತಾಯ್ತಾ ಹಾ ಕೇಳಿಸತಾಯ್ತೆ.
ಹಾ ಕೇಳಸ್ತಾ ಇದ್ದೇನೆ ನಿನ್ ಹಾ ಆರಾಮಿದಿನಿ
ನೀನ್ ಅರಮದಯಾ ನೀನ್ ಅರಮದಯಾ
ಹ್ಮ ಅದಂಗೆ, ಊಟ ಆಯ್ತಾ?
ಹಾ ಆಯ್ತು, ನಿಂದು ಆಯ್ತಾ?
ಹ್ಮ್ ಅಯದು ಏನ್ ಮಾಡದೆ ಊಟ
ನಾನಾ ಸಣ್ಣ ಒಪ್ಪು ಮಾಡಿದ್ದೆ
ಹ್ಮ್ ಸರಿ ಮತ್ತೆ ಯಾವ್ದವು ನಾನ ನಾನು ಅನ್ನ ಪಪ್ಪೆ ಊಟೆ ಮಾಡ್ದೇ, ಏನ್ ಊರ್ಗ್ ಹೋಗಿದ್ರನ್ತೆ ಹಾಲಿಡೇಸಲ್ಲಿ, ಯಾವ ಊರ್ಗ್ ಹೋಗಿದ್ರಿ?
ಹವಾ ಮೈಸೂರ್ಗ್ ಹೋಗಿದ್ವಿ
ಹ ಹ
ನಾವು ಮಕ್ಕಳು ನಾವು ಎಲ್ಲಾ ಫ್ಯಾಮಿಲಿ ಹೋಗಿದ್ವಿ
ಹೌದ ಏನೇನ್ ನೋಡಿದ್ರಿ ಸಲ್ಲಿ
ನಾ ನಾವಾ ಮೈಸೂರಲ್ಲಿ ಇದು ಅರಮನೆ ಅರಮನೆ ನೋಡುದ್ವಿ
ಹ್ಮ್ ಏನೇನ್ ಇತ್ತ ಅರಮನೆನಲ್ಲಿ
ಮನೆಯಲ್ಲಿ ಆ ಆ ರಾಜರು ವಸ್ತ್ರಗಳು ಖಡ್ಗಗಳು ಮತ್ತೆ ಅವರು ಬಳಸ್ತಿರಾ ಬ ಎಲ್ಲಾ ವಸ್ತುಗಳೆಲ್ಲಾ ಇದ್ವು ವಸ್ತುಗಳು ಹ್ಮ
ಯುದ್ಧ ಮಾಡಿದ್ದು ಖತ್ ತೀ ಅವೆಲ್ಲಾ ಇದಾವಂತಲ್ಲ.
ಹ್ಮ್ ಹ್ಮ್ ಅವೆಲ್ಲ ಇದ್ದು.
ಹ್ಮ್ ದೊಡ್ಡದಾ ಅರಮನೆ. ಹ್ಮ್
ಹಾ. ಟೈಮ್ ಬಿಳತು ಬಾಳ ಟೈಮ್ ಬಿಳತು ಟೈಮ್ ಎಲ್ಲ ಒಳಗ ನೋಡಕೆ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಬೀಳ್ತೈತೆ
ಹ್ಮ್.
ಒಳಗೆಲ್ಲ ನೋಡಕ ನಿದಾನಕ್ ನೋಡ್ಕೋ ಬಂದ್ವಿ.
ಹ್ಮ್ ಮತ್ತೆ ಏನ್ ಊಟ ಮಾಡಿದ್ರಿ ಅಲ್ಲಿ ಅರಮನೆನಲ್ಲಿ ಒಳ.
ಆರಾಮ ಅದಾರಿ ಹೇ ಇಲ್ಲ ಇಲ್ಲ ಓರೆಗೆ ಒಳಗ. ಏನಿಲ್ಲಾ
ಹೊರಗೆ ಹೊರಗ ಮತ್ತೆ ಅರಮನೆ ಸುತ್ತ. ಹಾಕಿದ್ವಿ ಒಂದು ಮಿನಿ ಬಸ್ ಮಾಡಿಡ್ತಾರೆ ಓಪನ್ ಇರೋದು ಒಪ್ಪನ್ ಬಸ್ ಅದು ಸುತ್ತ ಹಾಕಿದ್ವಿ ಅರಮನೆ ಸುತ್ತೋದು ಹಾ ಇಲ್ಲ ಕಾ ದುಡು ಕೊಡ್ಬೇಕು
ಹ್ಮ
ಅ ಸುುತ್ತ ತಿರಗದು
ಹ್ಮ್
ಅರಮನೆ ಎಲ್ಲಲ್ಲಾ ತೋರಿಸ್ತಾರ
ಹ್ಮ್ ಹ್ಮ್
ಹ್ಮ
ಮತ್ತ ಏನ್ ಊಟ ಮಾಡುದ
ಹ್ಮ್ ಅಲ್ಲಿ ಏನಿಲ್ಲ ಹೊರಗಡೆ ಬಂದ್ ರೇ ಇಂದ್ರ ಕ್ಯಾಂಟೀನ್ ಇತ್ತು ಇಂದ್ರ ಕ್ಯಾಂಟೀನ್ ಬಿಸಿಬೆಳೆ ಬಾತು ಹ್ಮ್, ಬಿಸಿಬೇಳೆಬಾತು ಇನ್ನ ಒಂದೇನೋ ಐಟಮ್ಸ್ತಿತ್ತು. ದ್ ನಾವ್ ಅದೇ ತಿಂತೀನಿ ಇನ್ನ ಎಲ್ಲ ತಿಂದು ಒ ನಿಧಾನಕ್ಕ ಆಟೋಗೆ ಮನೆಗ್ ಹೋದ್ಿ
ಅಲ್ಲಿಂದ ಆಟದ್ ಮನೆಗ್ ಹೋಗ್ ಮತ್ತೆ ಮನೆಗ್ ಹೋಗಿ ಫ್ರೆಶ್ ಅಪ್ ಆಗಿ ಸಾಕಾಗಬಿಡ್ತಲ್ಲಲ್ಲ ತಿರಿವಿ ನೋಡದೊಳಗ ಸಾಕಾಗಿ ರೆಸ್ಟ್ ತಗೊಂಡಿವ ಇನ್ನು ಮತ್ತೆಡಿ ಮಾಡ್ಬೇಕಲ್ನ ಅಡ್ಗೇನ ಇಲ್ನ ತಿಂದೋಗವಿ ನೈಟ್ ಇನ್ನ ಲ್ಲ ಅವರ ಮೊಳಕ ಎಲ್ಲಾ ಸುದ್ದಿ ಮಾಡ್ಕಂತ, ಮಾತಾಡ್ಕಂತ ಇದುೂ ನೋ ನೋಡಿದ್ವಿ ನೋಡ್ದೇ ಅದ್ ದೊಡ್ಡದು ಬಾಳ ದೊಡ್ಡದು ಆದದು ಸ್ವಲ್ಪ ಹೊತ್ತ ಹೇಳದಲ್ಲದು ಬಾಳ ಹೊತ್ತು ಟೈಮ್ ಅದ್ರಲ್ಲಿ ಒಂದು ದೊಡ್ಡದಂದ್ರೆ ಬಾಳ ದೊಡ್ಡದದು ನೋಡಕೆ ನೋ ತಿರ್ಗಾಕ ಸಾಕಾಗ್ಬಿಡ್ತದ ಕಾಾಲ ಹೋಗ್ಬಡ್ತಾವ
ಹೌದಂತೆ ಒಂದ್ ಎರಡ್ ದಿನ ಬೇಕಂತೆ ಅದು ನೋಡಕೆ ಒಂದೇರೇಡ್ ರಡ್ ದಿನ ಬೇಕಂ
ಸಾಕಾಗಿ ಕಾಲ್ ನೋ ಬರ್ತಾವ ಕಾಲ್ ನೋ ಬರ್ತಾವೆ
ಹೌದೌದು ಬಾಳ ದೊಡ್ಡದು ನಾನು ಒಂದ್ಸರಿ ಹೋಗಿದ್ದೆ ಅಲ್ಲಿ ಹ್ಮ್ ಕೇಳಿಸ್ತರ್ ತೇವ ಜಯಪುರದ
ಹ್ಮ್ ಕ್ವಾ ಬಾ ಬಾಳ ದೊಡ್ಡದು ಎಲ್ಲ ತ ತರ ಪ್ರಾಣಿ ಗಳು ಚೆನ್ನಾಗಾಗಿದೆ ಅಲ್ಲ ಹ
ಹ್ಮ್ ಅದ್ರಲ್ಲಿ ದೊಡ್ಡ ದೊಡ್ ಫಿಲಿಮ್ ಹೀರೋಸ್ ಎಲ್ಲ ಇದಾರಲ್ಲ ದರ್ಶ್ ಚೆನ್ನ ಇದಾನಲ್ಲ ದರ್ಶನ್ ಸಾಕಿರದ್ ಕುದುರೆನು ಐತಂತೆ ಅದ್ರಲ್ಲಿ ಅದ್ರಲ್ಲೇ ಬಿಟ್ ಪಟ್ಟನಂತೆ ದರ್ಶನ್ ಕುದುರೆ ಹ್ಮ್ ಹ್ಮ್ ಹಂಗ್ ಸೆಲೆಬ್ರಿಟಿಗಳೆಲ್ಲ ಸಾಕ್ತಿರ್ತಾರಂತೆ ಅದ್ರಲ್ಲಿ ಅಷ್ಟ್ ದೊಡ್ ಜೀವ ಅದು ಆನೆಗಳಿಗೆ ಅವರು ಅಡ್ಯಾಪ್ಟ್ ಮಾಡ್ಕೊಂಡು ಅದಕ್ ಊಟ ಎಲ್ಲ ಕೊಡ್ತಿರ್ತಾರ ಅಂತ ಆತರನು ಹ್ಮ್ ಬಾ ದೊಡ್ದು ನಾಮ್ಸರಿ ಹೋಗಿದ್ದಲ್ಲ ಬೆಳಿಗ್ಗೆ ಸ್ಟಾರ್ಟ್ ಹದ ಸಾಯಂಕಾಲ್ವರ್ಗೂ ನೋಡಿದೀವಿ ನೋಡು ನೀರ್ ನೀವು
ನಾವ ಬಿಡ ಮತ್ತೆ ಎಷ್ಟು ಟೈಮ್ ತಗಂತದ ಅದ ಕಾಲ್ೋಗಬರ್ತದ ನೋಡಕ ದ ದದ ಹಕ ಸ್ನಕ್ಸ್ ದೊಡ್ ದೊಡ್ಡ ಹಾವುಗಳು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಹೆಬ್ಬಾವು ನಾಗ್ರಾವು ಹ್ಮ್ ನಾಗರಾವಾದ ತರಾ ಇಸ್ಟ ದೊಡ್ಡದತಿ ರಲ್ಲ ಎಡೇ ಎತ್ಕೊಂಡ್ರ ಸುನೆಂಗ ತಲ್ಲ
ಅಯ್ಯೋ ಅಯ್ಯೋ ಹ್ಮ್ ಸಿಂಹನು ಇದ್ದಾವ ಅಂತಾರು.
ಹ್ಮ್ ಚರತೆ ಆ್ ಸಿಮ್ಮ ಎಲ್ಲದಾ ಸ್ರತೆ ಹುಲಿ
ಆಯ್ತ ಅವರು ಒಲಿ ಇರ್ಬೇಕ ಒಂದು
ಹ್ಮ್ ಆಮೇಲೆ ಅವೇನ ಕಡ್ಗಾ ಮೃಗ ಖಡ್ಗಾ ಮರ್ಗ.
ಅದನ್ನ ಇದಾವ
ಕಡಗ ಹ್ಮ್ ಕಡಗ ಮುೃಗ ಇದ್ದಾವ ಮತ್ತ ಅದ್ ಏನೋ ಒಂತರ ಇಷ್ಟ ತ್ ನಡ್ದ್ರ ಹೆಸರಿ ಏನ ಅಂತರ ಹ್ಮ್ ಅದು ಇರ್ತತಿ ಹ್ಮ ಅದು ಆಮೇಲೆ ಗೆ ಗಿಳಿ ಅ ಎಲ್ಲಾ ಇದ್ದು ನೋಡದ ಅಕ್ಕಿ ಹ್ಮ
ಹ್ಮ್ ಹೆಂಗ್ ಉಡಮ್ಮ ಹಾಲ್ಡೇಸ್ ಮೈಸೂರ್ ಹೋಗಿ ಎಂಜಾಯ್ ಮಾಡ್ ಬಂದಿರ
ಹ್ಮ್ ಇನ್ನೊಂದಲ್ಲೇ ನೋಡಿ ಆಮೇಲೆೇ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ ಅಲ್ಲೇ ಆಶ್ರಮಕ್ ಹೋಗಿದ್ವಿ ಅಲ್ಲೇ ಹ ಅಲ್ಲ ಅಂದ್ರೆ ಸ್ವಲ್ಪ ನಮೊರ್ ನಮ್ಮನೆ ಹತ್ರಾನೆ ಐತೆ ಗಾ ಸಚ್ಚಿದಾನಂದ ಸ್ವಾಮೀಜಿ ಅಂತ ಆಶ್ರಮ ಕೇಳಿದೀಯಾ ಹೆಸ್ರು
ಹ್ಮ್
ಸ್ವಾಮೀಜಿ ಹೆಸರ್ ಕೇಳಿಯ ಹ್ಮ ಅದ್ರಲ್ ಆದ್ರಲ್ಲಿ ಪಿಕಾಕ್ ಪಿಕಾಕ್ ಇರ್ತಾವಲ್ಲ ಗಿಳಿಗಳು ಗಿಳಿಗಳು ಪ ಪ್ಯಾರೆಟ್ ಅವು ಹೂ ಅಷ್ಟ್ ಚೆನ್ನಾಗ್ ತ ಹಟ ದೊಡ್ಡ ಹ ದೊಡ್ಡು ಅಂದ್ರೆ ದೊಡ್ಡು ಮಾತಾಡ್ತಾವ ಹ್ಮ
ಹ್ಮ್
ಹ್ಮ ಮಾತಾಡ್ತಾವ ಮತ್ತೆ ಸೆಲ್ಫಿ ತಗಣಕ ಹ್ ಬಿಡ್ತಾರಾ ಅಲ್ಲೇ ಫೋಟೋ ತಗೊಂಡ ಜಳಿ ಎಡ್ಕೊಂಡ ಕಲರ್ ಕಲರ್ತ ದೊಡ್ಡ ಬಂದ್ರೆ ದೊಡ್ಡು
ನೋಡ್ಬೇಕ ಅನ್ಿಸ್ತದೆ ಈ
ಹ್ಮ್ ಮಾತಾಡ್ತ ದು ಅಲ್ಲಿದ್ ನಡ್ಕೊಂಡು ಕೆೇಲೆ ಇಡ್ಸ್ಕೊಂಡು ಫೋಟೋ ತಕ್ಕಳಕ್ ಕೊಡ್ತಾರ ಚೆನ್ನಾಗಿ ಚೆನ್ನಾಗ್ ಮಾತಾಡ್ತತಿ ಅಷ್ಟು ಕಲರ್್ತೈತೆಗ ಕಲರ್ ಕಲರ್ ದೇವರ ಹೆಂಗ ಸೃಷ್ಟ ು ಮಾಡಿತ ನ ನೋಡು
ಹೌದು ನೀ ಷನು ಹೆಂಗ್ ುಷ್ ಮಾಡಿರ್ ಬಸ್ ಕರ್ ಕಲರ್ಗನ ಹ್ಮ್
ಹ್ಮ್ ಎಷ್ಟು ಪಕ್ಷಿಗಳಿದಾವಲ್ಲಿ
ಹ್ಮ
ಪಕ್ಷಿಗಳೆಲ್ಲ ಹಾ ಪಕ್ಷಿ ಬಂದನ ತರ ಅದ್ೇಏನ ಅಂತಾರಪ್ಪ ಅಂದ ಪಕ್ಷಿವನ ಏನಂತಾರ
ಹ
ಅದು ಬೇರೆ ಇದು ಇದು ಸ್ವಚ್ಚಿದಾನಂದ ಮಾಡನಲ್ಲಿ ಆಶ್ರಮದಾಗ
ಹ್ಮ ಅದ
ಹ್ಮ್ ಆತಡ ಪಕ್ಕ ಶಗಳು ಮಾತಾಡ ಶುಭ ಎಲ್ಲಾ ತರ ಪಕ್ಷಿಗಳು ಇಟ್ಟವ ಚೆನ್ನಾಗತೆ ಆಶ್ರಮಲ್ಲಿ ಎಲ್ಲಾ ತರ ಪಕ್ಷಿಗಳು ಇರ್ತಾವಲ್ಲಿ ಎಲ್ಲಾ ತರ ಪಕ್ಷಿಗಳು ಇರ್ತಾವ ಕವು ಕವು ಕವು ಕವ ಅಂತ ತರ್ಸ ಹ
ಹ್ಮ ಹೌದೌದು ಹ್ಮ್
ಅವೇ ಶಬ್ದ
ಅದು ಮಠದಲ್ಲೇ ಊಟ ಕೊಡ್ತ
ಇಲ್ಲೆಲ್ಲ ಪಕ್ಷಿಗಳು ಇಲ್ಲ ಇವಾಗ ಇವಗಳ ಒಳಗೋಗ್ಬಿಟ್ಟವ ಸುನ ನೋಡ ಪೂರ ದ ಊಟಗ ಏರಲ್ಲಿ ಹ್ಮ್ ಹೋಗದು ಪಕ್ಷಿಧಾಮ ಪಕ್ಷಿಧಾಮ ಅಂತಾರದಲ್ಲ ಪಕ್ಷಿಧಾಮ ಹಾ ಒಳಗ್ ಹೋಗಿ ನಂಗೆ ನೋಡ್ ಕಾಂತೋತ ಗತ್ತ ಗತ್ತಾ ಚೆನ್ನಾಗಿ್ ಮಾಡಿರೋ ಆಾಗೆಲ್ಲ ಪಕ್ಷಿಗಳಗೋಸ ಮಾಡ್ಸನತ ಎಲ್ಲ ಎಷ್ಟು ಚೆನ್ನಾಗೈತ ಅಲ್ಲೇ ಹಂಗೆ ಆಂಜನೇ ಟೆಂಪಲ್ ಐತ ದೊಡ್ಡದು
ಹ್ಮ್
ಇಷ್ಟು ಚೆನ್ನಾಗಂದ್ರೆ ಕಣಲ್ ನೋಡ ಸಾಲು ಆಂಜನ ಟೆಂಪಲ್ ಆದ್ಮೇಲೆ ಸ್ವಾಮಿ ಟೆಂಪಲ್ ಎಡ ಕಣ್ಣು ಸಾಲದು ನೋಡಕ್ ಅಲ್ಲೇ ಇರ್ಬೇಕ ಅನ್ಸತ್ ನೋಡು, ಆ -
ಹೌದೌ ಈ ಸರಿ ನೀನು ನಾನ ಎಲ್ಲಾ ಸೇರಿ ಹೋಗೋಣ ಸುಮನೆೀರಲ್ಲಿ ಮತ್ತ ಇನ್ನೊಂದ್ಸರಿ ಹ್ಮ
ಎಷ್ಟು ಚೆನ್ನಾಗ ಅಂದ್ರ ಸನಾಗ್ಯತೆ ಪಾಸ ಇನ್ನೊಂದ್ಸಲ ನೋಡ್ಬೇಕು ಅನಿಸತುತ್ತೆ ನೋಡ್ರಿಗೆ
ಹ್ಮ್ ಸರಿಜೇಕಾದ್ರ ಇಡ್ಲಾ ಮತ್ತೆ ಮಾಡ್ತೀನಿ ಹಾ
ಗುಬ್ಬಿ ಕೊಡಾಡ್ತಾವ ಗುಬ್ಬಿ ಬಾಯ್
ಬಾಯ್ ಜಯಪ್ರದ ಹು.
ಬಾಯ್ ಬಾಯ್